ಕಡೆ ಬಾರಿ ಇತ್ತು ನೋಪೋ ನಾವು ನೋಡಪ್ಪಾ ಪರಿಸರ ದಿನ ಎಲ್ಲಾರ ರು ಐದೈದು ಗಿಡ ಹಚ್ಚಿದೀವಿ ಅದಕ್ಕೆ ಒಂದ ಸ್ವಲ್ಪ ಎಲ್ಲ ನೀರು ಬಿಡೋದು
ಅಬ್ಬಬ ಹ್ಮ
ಅದು ಮಾಡೋದು ಒಂದ ಸ್ವಲ್ಪು ಮಣ್ಣ ತಂದ ಹಾಕದು ಎಲ್ಲಾ ಮಾಡಿದೀವು ನೋಡು
ಓ ಹೋ ಹೋ ಹ್ಮ್ ಹ್ಮ್ ಹ್ಮ್ ಮತ್ತ
ಬಾಳ ಕೆಲ್ಸಾ ಗಿಡ ಇಲ್ಲೆ ನಾವು ನಮ್ಮ ಯೂನಿವರ್ಸಿಟಿ ಮತ್ತ ಅದಲ್ಲ ಗೊತ್ತಲ್ ನಿನ್ಗೆ ಇದು ಗಂಗಾವತಿ ಗಂಗಾವತಿಲ್ಲಿ ಯನಿವರ್ಸಿಟಿ
ಹ್ಮ್ ಹ ಮತ್ತ ಊಟ ಆಗ್ಯದ ಹ್ಮ್ ಹ್ಮ
ನಮ್ಮು ಯೂನಿವರ್ಸಿಟಿಲ್ಲಿ ಗಿಡನೇ ಇಲ್ಲ ಅದಕ್ಕೆ ಸುಮ್ನೆ ಒ ಒಬ್ರೊಬ್ರು ಐದ್ ಐದ್ ಗಿಡ ಹಚ್ಚಿದೀವಿ
ಎಸ್ ಎಸ್ ಗಿಡ ಹಚ್ಚಿರೋ
ಎಲ್ಲಾ ನೀರು ಪೈಪ್ ಲೈನ್ ಮಾಡಿಬಿಟ್ಟಿದ್ವಿ ಪೈಪ್ಲೈನ್ ಇಂದ ಡ್ರಿಪ್ ಪೈಪ್ ಲೈನ್ ಮಾಡಿಬಿಟ್ಟಿದ್ವಿ
ಅಬ್ಬಬ ಅದು ಪೈಪ್ ಲೈನ್ ಮಾಡಿ ನೀರು ಬಿಡತರಿ
ಅದಕ್ಕೆೇ ಗಿಡ ಗಿಡಕ್ಕೆ ದಿನಾ ಈಗ ಹೆಂಗ ನಾವು ಮೆಸ್ನಿಂದ ಸೀದಾ ಪ್ಲೆಟ್ ತೊಳೆದಿದ್ದು ಅದು ತೊಳೆದಿದ್ದು ಸೀದಾ ಗಿಡಕ ಹೋಗುತ್ತ ನೀರ್ ಹಾ ಹೌದೇನ ಆ ಸಿಸಿಸ್ಟಮ ಮಾಡಿಬಿಟ್ಟಿದೀವಿ ಎಲ್ಲ ಬಾಳ್ ಡೇಂಜರ್ ಮಾಡಿದ್ದೀವು ನಾವು ಈ ಗಿಡ ಏನ ಅಂದ್ರನು ಒಂದ ದ ದೋ ಹಜಾರ್ ಗಿಡ ಆತಾವ
ಹ್ಮ
ದೊ ಹಜಾರ್ ಗಿಡ ಆತವ, ದೊ ಹಜಾರ ಗಿಡ ಆತವ ಅಲ್ಲಾಟೀಚರ್ ಟೀಚರ್ಸ್ನು ಐದ್ ಐದ್ ಗಿಡ ಹಚ್ಚಿದಾರ. ಲೆಕ್ಚರರ್ ಒಂದು ಹ್ಮ್ ಎರಡ್ ಸಾವಿರ. ಇನ್ ಅಚ ಅ ಮೊನ್ನೆ ಟಿವಿ ನೈನ್ ನಲ್ಲಿ ಕೂಡ ಬಂದಿತ್ತು. ಇತ್ತು ಈ ಕಡೆಯಿಂದ ಅಗ್ರಿಕಾಲೇಜ್ ಕಡೆಯಿಂದ ಎರಡು ಸಾವಿರ ಗಿಡ ಹಾ, ಹಚ್ಚಿದಾರ ಅಂತ ಹೌದಾ ಸದ ಬರ ಆ ಸಾಮನ್ ಬರಲ್ಲ ಮತ್ತೆ ಹ ಇಲ್ಲ ನಂಬರ ಆಯಲ್ಲ ಹಾ, ಪ್ರಶಸ್ತಿ ಕೊಟ್ಟ ಕೊಟ್ಟಿದಾರಲ್ಲಾ ಐದ -ಐದ ಗಿಡ ಹಚ್ಚಿದವ್ರರಿಗೆ ಒಂದು ಪ್ರಶಸ್ತಿ ಕೊಟ್ಟಿದಾರ ಒಂದೊಂದು. ಅಗ್ರಿಕಾಲೇಜ್ ಕಡೆಯಿಂದ ಖಂಡೇಶ್ ಬೆನಕಟ್ಟೆವರು.
ಹೌದಾ! ನ
ನಿ ಕಾಲ ನಿ
ವೆಂಕಟ ಸವತ್
ಕಡ ಮತ್ತು ಅವು ನಿಂಬೆ ಹಳಿ ಗಿಡ ನಾಕ್ನೂರ ಎಫೆಕ್ಟ್ ಎಫೆಕ್ಟ್ ಸೌಂಡ್ ಅಂತದಾರ ತ
ಭೇಗಾ ಭೇಗಾ ಲಾಗಬತ
ಮತ್ತ ಹಣಚಿನ್ಕಾಯಿ ಗಿಡ
ಹೌ
ಇದು ಮಾವಿನಗಿಡ ಬೇವಿನ ಗಿಡ ಮತ್ತು ಜ ಉಪಾಯಪ ಮತ್ತೆ ಯಾವ ಗಿಡಗಳು ಅವು ಇವು ಅಶೋಕ್ ಗಿಡ.
ಹೌದಾ, ಅಶೋಕ ಗಿಡಾ
ಹಾ, ಎಲ್ಲಾ ಬಾಳ ಹೆಚ್ಚಿದ್ವಿ ಗಿಡ ಒಂದ್ ಗಿಡ ಎನಿಲ್ಲ ಅಂದ್ರರುನು ಒಂದು ಮಿನಿಮಮ್ ಇಪ್ಪತ್ ಇಪ್ಪತ್ ಗಿಡ ಹಚ್ಚಿದಾರ. ಮಾಡಗ ಕಾಲ ಹ
ಮತ್ತ ಊಟ ಆಗದ.
ಊಟ ಆಗ್ಯದ ಅಲ್ಲಿ ನಮ ಸರರ್ದು ಒಬ್ರ್ದ ಬರ್ತ್ಡೇ ಇತ್ತು ಕೆ ಪಿ ಸಿ ಎಲ್ ಅವರು ಸೆಲೆಕ್ಟ್ ಆಗಿದಾರ ಇವಾಗ ಹೆಂಗಂದ್ರ ನೆಕ್ಸ್ಟ್ ಅವರು ಸಿಗಲ್ಲಂತ ಕೆ ಪಿ ಸಿಲ್ ಸೆಲೆಬ್ರೇಷನ್ ಇವಾಗ ಮಾಡಿದಾರ. ಬರ್ಡೇ ಸೆಲೆಬ್ರೇಷನ್ ಇವಾಗೆ ಮಾಡಿದ್ದಾರೆ. ಏಯ್ಮ್ಯಾನೇಜ್ಮೆಂಟ್ ಅದು ನಮ ಕ್ಲಾಸದವರ್ದ ಪ್ರಜ್ ದಾಡಿ ಮತ್ ಮಲ್ಲಿಕಾರ್ಜುನ್ ಗದ್ದಾಡ ಖಂಡೇಶ್ ಅವರ ಮ್ಯಾನೇಜ್ಮೆಂಟ್ ನಾಗೆ. ಎಲ್ಲಾ ಸಜ್ಜಾ ಗ್ಯದ.
ಹ್ಮ್, ಹ್ಮ್
ಹ
ಮತ್ತಾ
ತುಂಬಾ ವಿಜೃಂಭಣೆ ಆಗಿತ್ತು.
ಹ, ಬ್ರುಹತ ಪ್ರತಿಭಟನೆ ಇತ್ತು ಹಂಗೆ. ಹ ಬ ಬ ಪ್ರತಿಭಟನೆಯಿಂದ ವಿಜೃಂಭಣಿಯಿಂದ ಬರ್ತ್ ಡೇ ಸೆಲೆಬ್ರೇಷನ್ ಆಯ್ತು ಮತ್ತೆ ಈ ಕಡೆ ಸೈಡ್ ಸ್ನ್ಯಾಕ್ಸ್ ಅಂತೂ ಇತ್ತು ಬರ್ತ್ಡೇ ವಿಶ್ ಮಾಡಿದವ್ರಿಗೆ ಹ್ಮ್ಮ್ ಹಾ ಬಂತ್ ನಿನ್ನ ಚಾವಿ ಹಾಕಿ ಕೇಕು ಒಂದುಮಿನಿಮಮ್ ಒಂದ್ ಹತ್ತು ಕೆ ಜಿ ಇತ್ತು ಅನಸ್ತತ್ ಕೇಕು ಹೌದು ಇನ್ನು ಎಷ್ಟ ದಿವಸರಿ ಹಾ ಹಾಸ್ಟೆಲ್ ಹಾ ಅದು ಕೇಕ ಬರಾಬರಿ ಇದ್ದಿದ್ದಿಲ್ಲ ಅದಕ್ಕೆ ಒಂದೊಂದ್ ಪೀಸ ಹೋಗಿಲ್ಲ
ಅಲ್ಲ ಮತ್ತ ಜಾಸ್ತಿ ಹೌದು ಮತ್ತ ಗಿಡಗೋಳ ಯದಕ್ಕ ಹಚ್ಚಿದ
ನಾನ್ ತಿಂದಿದ್ದನ್ಲೇ ಅದು ಒಂದ್ ಸ್ವಲ್ಪ ಚೊಲೋ ಇದ್ದಿದ್ದಿಲ್ಲ ಅದಕ್ಕೆ ಸ್ವಲ್ಪ ತಿಂದ್ ಬಿಂದ್ ಬಿಟ್ಟೀನಿ
ಹೌದಾ ನಿಮ್ಮವ ಎಂತರ ಅಗ್ರಿ ಕಾಲೇಜನಾಗ ಗಿಡಗಳೋ ಹಚ್ಚಿ ಎಂತಲು ಹೂವುಗವ
ಎ ಕೆಪ್ ಶೆಲ್ಸ ಸರ್ ಗೆ ಏನ್ ಕೇಳದ್ಲಲೇ ಇವನ ಅವನ್ ಬರ್ತಡೆ ಅವ್ನಿಗೆ ಏನ್ ಕೇಳದ್ಲೇ ಚೆನ್ನಾಗಿರುತ್ತೆ ಹೇಳ ಎ ರವ್ಯಾ ಇದನ್ನ ಹಚ್ಚನಾ ಹಾ ಇಲ್ಲಿ ಶಾಂಗ ಬತ್ ನೋಡ್ಲಿ ಶಾಂಗ್ ಕೇಳು ಓಪನ್ ಗಂಗಮ್ಮ ಸ್ಟಾರ್ ಡಚಿಕ್ ಡಿಚಿಕ್ ಡಿಚಿಕ್ ಹೌದಾ ಕೆಳತಾಇದ್ದೀನಿ ಕೆಳತಾಇದ್ದೀನಿ ಹಾ ಕೇಳು ಕೇಳು ಇದ್ದ ಬಿಡ್ ಅವಂಗ ಇದು ಇಲ್ಲಾ ಅಭ್ಯಾಸ ಎಲ್ಲ ಚೆನ್ನಾಗಿ ನಡೆದಿದೆ ಇವಾಗ ಮಿಟ್ರಾಮ ಎಕ್ಸಾಮ್ ಸ್ಟಾರ್ ಆಗುತ್ತಾ ನಮ್ದು.
ಹೌದಾ ಮಿಟ್ಟರಮ ಎಕ್ಸಾಮ್ ಸ್ಟಾರ್ಟ ಯಾವಾಗತ್ತೆ?
ಬಿಟ್ಟ ಇಂಟ್ರಮ್ ಎಕ್ಸಾಮ್ ನೆಕ್ಸ್ಟ ಮಂತ್ ಸ್ಟಾರ್ಟ್ ಆಗುತ್ತ
ನೆಕ್ಸ್ಟ ಮಂತ್ ಸ್ಟಾರ್ಟ ಮಿಟ್ಟರಂ ಎಕ್ಸಾಮಾ ಹಂಗಂದ ನಿಂದೆ ಜೋರ್ ಕಂಡಲ
ಏ ತುಂಬಾ ಜೋರ್ ಕಣ ನಮ್ದು ಹಾ ಏ ಜಗ್ಗ ಅಂದ್ರೆ ತಕ್ ಮಟಕ್ಕಲ್ಲ ಜಗಿ ಪೂರಾ ದೊಡ್ಡ ಮಟ್ಟಕ್ಕ ಜಗ್ಗಿ ಮತ್ತೇನ್ ಕಣೋ ಏನ್ ಸಮಾಚಾರ ನಿಮ್ದು ಅಕ್ಕನ್ನ್ ಯಾಡಾನಾ
ಹಾ
ಹಾ ಹ್ಮ್
ಮತ್ತೆ ಏನ್ ಸಮಾಚಾರ
ಹ್ಮ್ ಹಾ ನನ್ನ ಫೋನ್ ಕರೆಕ್ಟ್ ಇದ ಹೌದವಾ ಮತ್ತೇನ ಎಲ್ಲಾ ವಾತಾವರಣ ಹೆಂಗ ಅದ ವಾತಾವರಣ ಹೆಂಗದು ವಾತಾವರಣ ಹೆಂಗದ ನಿಮ್ ಕಡೆ ಪಾಲಲ್ತ ಒಂದ ಯಾವದರ ಸರ್ ಎಡ ಡುಚ್ಚು ಹಲ್ಲೋ ಕಡೆ ಖಂಡ ಬೇರೆ ಕಡೆ ಲಾಕ್ ಹಾಕ ಲೇ ಲಾಕ ಮತ್ತೇನು ಪರಿಸರ ದಿನದಂದು ಮತ್ತೇನು ಹೊಸ ಹೊಸವ ಏನ್ ಮಾತಾಡವ್ ಅವ
ಏನಿಲ್ಲ ನಾವು ಅದ್ನ ಎಲ್ಲ ಗಿಡಗಳಿಗೆ ಎಲ್ಲ ನೀರ್ ಹಾಕಿ ಎಲ್ಲ ಮಾಡಿ ಬಂದಿದ್ದೇವಿ ಜಸ್ಟ್
ನಂಗೆ ಫೋನ್ ಮೆಸೇಜ್ ಮಾಡುಅವಾಗ್ ಮ್ಯಾನೇಜ್ಮೆಂಟ್ ನಿಮ್ದ ಇತ್ತ ಅನ್ನಸತ್ತ
ಏ ನಾವೇ ರೀ ಎಲ್ಲಾ ಮ್ಯಾನೇಜ್ಮೆಂಟ್ದು ನಮ್ದ ರೀ
ಹಾ ಹಾ ಪ್ರಜ್ವಲ್ ದಾಡ ನೇತೃತ್ವದಲ್ಲಿ ನಡೆ್ದಂಗ ಅನ್ಸುತ್ ನನ್ಗ
ಹಾ ಅವ್ರು ಬಾಳ್ ನಡೀತಾರ ಅವ್ರು ಪ್ರಫಜ್ವಲ್ ದಾಡಿ ಅವರದು ಫುಲ್ ಕಾರ್ಯ ಆಪ್ತ ಫುಲ್ ಹಾ ಎಲ್ಲ ಹಾ ಎಲ್ಲ ಕಡೆ ಹಚ್ಚಿದ್ದಾರೆ ಅವ್ರು
ಹ ಅಂಬ್ರೇಗೌಡ ಅವ್ರು ಏ ಅಂಬ್ರೇಗೌಡ ಅವ್ರು ಬಾಳ್ ಡೇಂಜರ್ ಅವ್ರ ಕಡೆಯಿಂದ ಗಿಡ ಎಷ್ಟು ಹಚ್ಚಿದಿದ್ದಾರೆ ಕೇಳ್ಬೇಕು
ಏ ಅಮ್ರೇಗಡವರು ಬಂದ ನೋಡರು ಇಲ್ಲಿ ಕಾಲಾಗ ಇದಾರೆ ಅಮ್ರೇಗೌಡು
ಬರ್ರಿ ಅಂದ್ರೇಗೌಡ ಅವ್ರಿ ಮಾತಾಡ್ ಬರ್ರಿ ನಿಮ್ಗ ಒಂದ್ಸಲ್ ಕಾಲ್ ಬಂದಿಿದೆ
ಹ ಮತ್ತ ಸಂಗ ಮತ್ತ ಸಂಗ
ಿಂದ ಅದ್ಭುತವಾದ ಒಂದು ಮನರಂಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ
ಹೌದಾ ಮತ್ತೆ ತಂಗ ಶಳ್ಳಿ
ಇವಾಗ ಪ್ರಜ್ವಲ್ ದಾಡಿಿಯ ಅವ್ರು ನೇತೃತ್ವದಲ್ಲಿ ಪ್ರಾರಂಭ ಆಗುತ್ತೆ ಪ್ರಜ್ವಲ್ ದಾಡಿಿಯ ಅವ್ರು ಇ
ಮಾತಾಡ್ಬಾರ್ದು ಹಾಗಂಗಲ್ಲ ಮಾತಾಡ್ಬಾರ್ದದು ನೀವೇ ಮಾತಾಡಬೇಕು ಅವು
ಹೌದ ಸರಿ ರಿ ಸರಿ ರರಿ ಸರಿ ದಾಡಿ ಮತ್ತೇನ್ರಿ
ಇಲ್ಲ ಏನ್ ನೋಡ್ರಿ ನಿಮ್ ದೇ ಹೇಳ್ಬೇಕು
ಏ ರಾಜಜುಗೌಡ ಬಾಲ್ ೈನ್ ಸರ್ ್ ಎಲ್ಲೇ ಇದ್ನಲ್ಲ ಅವ ಇಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಇದಾಗಿದನ ಅವ್ನು ರಾಜ್ಗೋಡ ಅವ್ನು
ಏ ರಾಜಗಡರು ಕ್ಯಂಬಳ ಹುಲಿ ಅವ್ರು
ಅ ವಸ್ು
ಏಯ್ ಕಟ್ ಮಾಡ್ತೀನಿ ನೋಡ್ರಲ್ಲಿ ಆಗೋ ಮಾಡ್ರ ಕಟ್ಟೇ ಮಾಡ್ತೀನಿ
ಚಂಬಾವಿ ಹುಲಿ ಈ ಕಡೆ ದೇವದುೂರ್ ಹುಲಿಗಳು ಬಾಳ ಡೇಂಜರ್ ಅವ್ರಿ ಅ ಒ ಭಾಷ ಮಾತಣ ಇಲ್ಲಿ ಹೆಂಗೆ ಮೆಸೇಜ್ ಮಾಡಲಾಕ್ತ್ತದ್ರೀ ಅದು ಹುಲಿ ಬಾಳ ಡೇಂಜರ್ ಈ ಕಡೆ ಮಾರಿ ಮಾಡ ಮಾತಾಳ ತಲೆ ಹುಡ್ಲಿ ಅ ತಲೆ ಹ ಚಸ್ಮಾ ಏ ಚಸ್ನಾಗ ಹೊಓಡಿದಂತ ಹುಲಿ ನೋಡ ಒಂದ್ ಸ್ವಲ್ಪ ಬ್ರರಿ ಹೂ
ಎಲ್ಲಾ ನಡೀತು ಹುಲಿ ನಿಂದೆ ಎಲ್ಲ ಎಲ್ಲ ಒಂದು ಅವಾದ ನಿು ಒಲ್ ಬರಗ ಸುತ್ತಮುತ್ತ
ಏ ಮತ್ತತ್ೇನ್ ನಡದ್ರೀ ಖಂಡೇಶ್ ಅವ್ರೀ
ಂಡೇಶ್ ಅವ್ರ
ಏ ನಮ್ದು ಏನಿಲ್ರೀ ಪ್ರದೀಪ್ ಅವ್ರ್ದ ಹೇಳ್ಬೇಕೆಲ್ಲಾ ದೊಡ್ ದೊಡ್ ಮಂದಿದು ಏ್ ಸೈಜ್ ದೊಡ್ಡದಾರ ಯವ್ರದು ಸುಮ್ಮ ಇರು ಪಡಿತಾರ ನೋಡೋರು
ಏ ಂಡೇಶ್ವ ಅವ್ದ ಪೂರ ಅವ ಅವ್ರು ಅವ್ರು ಯತ್ ಕುದ ರಾಜಾಂಟ ದರ ರಾಜಾ
ಅವ್ರಗೊಂದ್ ಐಡಿಯ ಅದ್ರಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಆಗಿ ಹೆಂಗೆ
ಹಾ ಓಕೆ ಐಡಿಯಾಷ್ಟ ಹೇಳ್ರಿ
ಯಾವ್ದ ಐಡ ಊರಿಲ್ಲ ಊರ್ ಅಂತ ತೊಡ್ರಿ ಅವ್ನು ಕಂಡೀಷನ್ ಆಐಡಿದಾಗ ಒಮ್ಗೆ ಹಿಂಗ ಸ್ಕ್ರೀನ್ ಮ ಸ್ಕ್ರೀನ್ ಮೇಲೆ ಕ್ರೇಜ್ ಅಪ್ಪ
ಕೃಷ್ಣ ಕ್ರದಾ
ಏ ಬಾಳ ಡೇಂಜರ್ ಆದ್ರಿ ಅದು ಅಂದ್ರೆ ಐಡಿ
ೀ ನಿಂದ ನಿೆಲ್ಲಾ ರೀಲ್ ಹಚ್ಚಾರ ನೋಡ್ರಿ ಅವ್ರು ಅವ್ರಿಗೆ ಹೇಳ್ರಿ ರೀಲ್ ಹಚ್ಬಡ್ರ ಅಂತ
ಹ ಹ ಹಾ, ಟೂ ಮಿಲಿಯನ್ ಆಗ್ಯಾದ್ರಿ ಈ ಸದ ಇನ್ನೊಂದ ಒಂದ್ ನೈಟ್ ನೈಟ್ ಆದ್ರೆ ತ್ರ್ರೀ ಮಿಲಿಯನ್ ಅಪ್ಪ.
ಅಬಾ ಭಯಂಕರಧರಂದ
ಹ್ಮ ಏ ಮೆಂಟಿ ಮೆಂಟಿಗೆ ನಾಕ್ ಮಿಲ್ ಆಗ್ತೀರರ್ಬೇಕು.
ಏ ಬಯ ಮಾಡೇಡ್ರಿ ಯಾರ ಅವರು
ಯಾರವರು ಯಾವ ಹುಲಿ ಬಯಲಕತ್ ಮಾತ ಈಗ. ಕಣ್ಣು ಕಾಣಲ್ಲ ಅಂದ್ರೆ ಕಿವಿನು ಕೇಳಲ್ಲ ಇ ಕಟ್ಟಾಗದಿಲ್ಲೊ. ಆಯ್ಲಾ ಹ ಮಂಟ ಹ ಆಯ್ತ ಇ ಇವು ತೋ್ರ ಇದ ಯಾರ್ದು
ಅಲೋ, ಏಯ್ ಮಾತ್ಹಾಡಬೇಡ್ರಿ ಬಗ್ಗೆ ಅವರೇ ಮಾತಾಡ್ರಿ, ಬಗ್ಗೆ ಅವರೇ ಮಾತಾಡ್ರಿ ಕಟ್ಮಾಡಬೇಡ್ರಿ. ಮಾಡ್ರಿ ಫೋನ್
ಅಲೋ,
ಕಟ್ ಮಾಡ್ಬೇಡ್ರಿ ಎಲ್ಲ ಒಬ್ಬರೇ ಮಾತಾಡದಿರ್ತೋ ಎಲ್ಲಾ ಹೆಂಗೆಲ್ಲ ಹುಚ್ಚು ಮಾತ್ ಮಾಡ್ರಿ ಹೆಂಗ ನೀವು. ಏನ್ ಸಂತೋಷ ಹಂಗ ಮಾಡ್ರಿ ಹೆಂಗ
ಇಲ್ ಇಲ್ರಿ ಮಾತಾಡ್ರಿ ಹಿಂಗ ಯಾಕ ಮಾಡ್ತರಿ ನೀವು.
ಕೆಸೋಣ